ಹಲೋ ನಮಸ್ಕಾರ ಮಲ್ಲಿ ಅರದಿನ್ರ
ಏನ್ ನಡದ್ರೀ ಏನ ಇಲ್ ನೋಡ್ರಿ
ಏ ಮಾಡೋಗತಾರೆ
ನಾವು ಸುಮ್ ಕೂತಿದ್ದೇವ್ರೀ ಹಾ ಊಟ ಆಗಾದ್ರ ನಿಮದ
ನಮನ ಆ್ರ
ನಿಂಬುದ್ರೆ ಊಟ ಎಲ್ಲಿದ್ದೀರಿ
ಇಲ್ಲ ಶಗಾಗಿದ್ದೀವ್ರೀ
ಶಗ್ರಾಳ್ರಿ ಏನ್ ಮಾಡ್ಲಕ್ಕತ್ತರಿ
ಏನ್ ವಿಚರಲ್ಲ ಎಂದೆ
ಹೌದ್ರಿ ಅಂಗಗೆ ಅದೇನ್ರಿ
ಅರೆೇ ನೀವೆ ಎಲ್ಲಿದೆ
ನಾವವು ಇಲ್ಲೇ ಊರಾಗಿದ್ದೀವ ಮನ್ಯಾಗ ಇದ್ದಿವವ್ರೀ ಸುಮ್ಮ್ ಬಿಸಲ ಅದಲ್ರರಿ ಸುಮ್ನೆ ಹೊರಗ ಹೋಗಿಲ್ಲಾ ಇಲ್ಲೇ ಮನ್ಯಾಗ ಕೂತಿವ್ರಿ
ಹ್ಮ
ಹ್ಮ್ ನಿಮ್ ಕಡೆಗೆ ಹೆಂಗಾದ್ರೆ ಬಿಸಿಲು
ನಮ್ ಕಡೆಗೆ ಬಿಸಿಲನ್ ಇವತ್ತು ತಟ್ಕಂದಿದ್ರೆ ಸ್ವಲ್ಪ ಕಮ್ಮ ಆದ ಮಾಡ ಆಾದ್ರೆ ಮಳಿ ಬರ್ಲಾದ್ರಿ ಬಾಳ ದಿನೈತ್
ನಮ್ ಕಡೆನೂ ಮಳಿ ಬರಲಗ್ಯದ್ರಿ ಏನ್ ಮಾಡ್ಬೇಕು ಅದ್ರಾಗ ಬಿತ್ತವ್ರಿ ಅತ್ತಿ ಬಿತ್ತವ್ರಿ ಒಟ್ಟ ಮಳಿನ ಬರಲಾಗ್ಯದನು
ನಾವ್ ಹತ್ತಿ ಬಿತ್ತವ್ರೀ ನಾಟೆಲ್ಲಾ ಮತ್ ಅವ ಕೆಲ್ಲಾ ಹರಗಸನು ಮಳಿ ಬಂತ್ರ ಮತ್ ಸಲಭ್ಯತೆ ಹೋಗರೆ
ಈಗ ಅರಕ್ಸರಿ ಮತ್ತ
ಅರಿಗೆವರ ಹೆಚ್ಚರಿರಿಗೆ
ಯಾವಾಗಾಗರ್ಗಿರಿ
ನಿನ್ನೆ ಅಗವ್ರೀ
ಬಿತ್ತಲ್ರಿ ಹೈರಾಣ
ಮತ್ತ ಏನ್ ಮಾಡ್ತ್ರಿ ಮಳಿಗ್ ಬಂದಿಲ್ಲ ಏನೆಲ್ಲಾ
ಎಸ್ ಎಸ್ ಬಿ ಎಸ್ ಊರ ಇದ್ರಿ
ಒ ಅಲ್ಲೊಂದ್ ಆರ್ ಎಕರೆ ಅಕಲ ಒಂದ್ ಹತ್ತು ಎಕರೆ ಬೀರಿ ಉರಿತ್ತು
ಹದ್ಿನಾರ ಎಕರೆ ಬತಿದ್ರನಾ
ಹ್ಮ ರೀ
ಊರ್ಸಿರಿ ಏನ್ ಬಿತ್ಸಿರಿ
ಬಿಸ ಒಂದ ಇದ್ ಆರ್ ಎಕರೆ ಊರ್ ಸೀರ ಉಳ್ಕಿದ್ ಹತ್ತು ಎಕರೆ ಬಿಸ ಸೀರಿ
ಹೌದಾ
ಹ್ಮ್ ಎಕ್ರಕ ಏನಿಲ್ಲ ಅಂದ್ರೆ ಬೀಜಾ ನಾವ ರೀ ಇದಚು ರ ಶೂಟ್ರ ಅಂತ ಬರ್ತಾವ್ರಿ ಅದು ಸ್ವಾತಿ
ಹಾ ರೀ
ಇನ್ನಂದು
ಹಾ ಆನಂದ್ ಹಚ್ಚಿರ ಏನ್ೀ ಆನಂದ ಹೆಂಗದ್ರೀ ರೇಟ್
ರೇಟ್ ಗೊತ್ತಲ್ರಿ ನಮ್ ಅಷ್ಟಂದು
ಹ್ಮ್
ಹಾ ರೀ ಏ ಎಕ್ರಕ್ ಮೂರ್ ಮೂರ್ ಪಾಕೆಟ್ ಹೋಗ್ಯವ್ರೀ
ಹ ನಮಂಬಂದು ಅಟ್ಟೆ ಹೋಗದ್ರಿ ಅಕ್ರ ಎರಡುವರಿ ಮೂರಗವರಿ
ಮೂರ್ ಮೂರ್ ಅಂದ್ರೆ ಹದ್ನಾರ ಎಕರೆಗೆ ಎಷ್ಟ ಐತಿ ಗೊತ್ತದ್ರಿ
ಹಓ್ತದ್ರೀ ಮತ್ತ ಆಯರಣ ತಿರಲ್ಲ
ಹಾ ರ
ಮತ್ತ ಏನ್ ನಿಮ್ ಕಡೆ ನೀರ್ ಇಲ್ರಿ ನೀರ್ ಇರ್ತಿತ್ತಲ್ ನಿಮ್ ಕಡೆಗ
ನೀರ್ ಇಲ್ರಿ ಅದು ಸ್ವಲ್ಪ ಮಡ್ಡಿ ಹೊಲ್ಲ ಆದ್ರಿ ನೀರ್ ಬಿಟ್ರ ನೀರ್ ನಿಂದ್ರಲ್ರಿ ಬೆಳಲ್ಲಿಗೆದ
ಹೌದ್ರಿ ಮಡ್ಡ್ಯ ಹೊಲಕಂತ್ರ ಹಿರಾಣದ್ರಿ ಮಡ್ಡ್ಯವಲಾ ನೀರ್ ಎಟ್ಟ ನೀರ್ ಬೇ ಇದ್ ನಡತದ್ರೀ ಅದಕ್ಕ
ನೀರ್ ಬಿಟ್ರ ಅವೆಲ್ಲ ತ ತಾನೆ ನೀರ್ ನಿಂದ್ರಲ್ರಿ ಮಡ್ಡಿ ಹೊಲ್ದಾಗ
ಹೌದೌದ್ರೀ
ಹ್ಮ ಅದಕ್ಕೆ ಬರಬ ನಾಟಿದರು
ಹ್ಮ್ ಹ್ಮ್ ಮತ್ತೆ ಅಂಗ್ರ ದ ಮತ್ ಬಿತ್ಬೇಕಕ್ಏನ್ರೀ ಮಳೆ ಬರದು
ಹ್ಮ ಮತ್ ಮಳೆ ಬ್ದ ಬಿತ್ಬೇಕಕ್ಂತ ಅದ್ರಿ ಮಳಿ ಏನ್ ಬರ್ತಾ ಎಲ್ಲ ಗೊತ್ತಲ್ರರಿ
ಈಸ್ದ ನೀವ್ ಹರಗಿರಲ್ರರಿ ಅರಗಿದಕ್ಕ ಮತ್ ಈಸಾದ್ ನೀವ್ ಹರಗಿರಲ್ರರಿ ಮತ್ ಮಳಿ ಬಂದ್ ಅಂದ್ರ ಅವೇ ಮಳಿ ಹೊಡಿತಾವ್ರೀ ಈಸಾದ್
ಇಲ್ರರಿ ಅವ್ ಅರಗಿರ ಅವ ಆ ಕಡೆ ಕಡೆ ಬಿದ್ದಿರ್ತವ ಅವ ಬಾದನ ಐತ್ರಿ ಅವ ಹಂಗ ಬಿತ್ವ್ರಿ ಹ
ಇಲ್ರಿ ಅಂದ್ರನು ಒಂದೊಂದ ಇರ್ತಾವ್ರಿ ಅಡ್ ಅಡ್ ಬಳ್ಕೋತ್ ಹೋಗದ್ ಬಿಡ್ತಾವ್ರಿ ಮಳಿ ಅಕಸ್ಮತ್ ಮತ್ ಮಳಿ ಹೊಡ್ತಾ ಕುಡಿತ ಅಂದ್ರ
ಅವ ಮತ್ತೆ ಕೆತ್ತದ ಕಿತ್ತದ್ರಿ ಅವೇನ್ ಜಾಸ್ತಿ ನಾಟಲ್ರರಿ ಹ್ಮ ಮತ್ತ ಏನ್ ಮಾಡಕ್ ಬದ್ರೀ
ಸಾತಿ ಬಿಟ್ಟಿರ್ತಾವಲ್ರರಿ ಅದ್ರಾಗ ಎಲ್ಲ ಸಾತ್ ಬಿಟ್ಟರ್ತ ಅವರು ಈ ಸಾದ ಅದ್ರಾಗ ನೀವ್ ಗಳೆ ಹೊಡದ್ರಲ್ಲ
ಹಾ ರೀ
ಸತ ಕಲಮೀಟ ತರೀ ಖಂಡೇಶ್ ಅವ್ರಗ್ ಹಚ್ಚಿದ್ರೆ ಅನ್ ಪೋನು
ಇಲ್ರರಿ ಹಚ್ಚಿಲ್ರಿಅವ್ರಸ್ವಲ್ಪ ಏನ ಬುಜಿ ಯಾರತ್ರಿ ಹಚ್ಚಿಲ್ರಿ ಅವ್ರ
ಹೌದ್ರ ನಾವು ಹಚ್ಚಿದ್ದೇವ್ರಿ ಏನೋ ಗುಲ್ಬರ್ಗ್ ಕುಂಟನಂತಂದರು
ಹೌದ ರೀ
ಹ್ಮ್ ಅವ್ರ ಏನ್ರೀ ಬಿ ಸೆಕ್ಷನ್ದವ್ರ ಏನು ನಮ್ ಕಡೆಗ ಏನ್ರರಿ ಹಿಂಗಗೆ ಆದ್ನಲ್ರಿ ನಿಮ್ ಕಡೆ ಇದ್ದಂಗೆ ಒಂದ್ ಸ್ವಲ್ಪ್ ಗಾಳಿ ಬಟ್ಟದ್ರಿ ಇವತ್ತ
ಬಿಸಲಾದ್ರೆ ನಮ್ ಕಡೆನೂ ಒಂದ ದು ಯ ಕಡೆ ನೋಡ್ತವ ಆ ಕಡೆ ಕರಿವಾಲಾನೇ ಕಾಣ್ಲ ಮತ್ತವ್ರು ಒಂದು ಬಂದಿಲ್ಲ ಬಿಟ್ಟಿಲ್ಲ
ಹೌದ ರೀ
ಮಳಿ ಬಂದ್ರೆ ಏನೋ ಹಚ್ಚ ಹಸರಿ ಇರ್ತದೆಒಂದ್ ಸ್ವಲ್ಪ ವಾತಾವರಣ ಚಂದ ಇರ್ತ ಚೆಂದ್ ಕಾಣತ್ ಮಳಿ ನ ಬರಲ್ಲಾಗ ಅದ್ರೆ ಏನ್ ಕಾಣ್ತ್ರ
ಹೌದ ರೀ
ಹ್ಮ್
ಹ್ಮ್ ಹ್ಮ್
ನಿಮ್ದ್ ಆಗ್ರದೇಏನರೀ
ಹು ರೀ
ಚಿಗರಳಾಗ ಅದೇನ್ರೀ ಯಾಕ್ರೋ
ಹ್ಮ ಎಲ್ಲ ಚರ
ಹ್ಮ ದಂದ ನಡೀತದ್ರೀ
ಏ ಮಳೆಯಲ್ಲ ಏನಲ್ರರಿ ಏನ್ ಅದನ್ ಇಡ್ತರಿ
ಅದು ಕರ್ಯದ ಆಗ್ಬಿಡ್ರಿ ಯಾವ್ಯಾವ್ರಿ ನಿಮ್ ಕಡೆ ಇದು ಪಾಕೆಟ್ಗಳು ಹತ್ತೆ ಪ್ಯಾಕೆಟ್ಗಳು
ದುನಿಯದ ಅವರು ಒಂದು ಐವತ್ತ ಅರವತ್ತು ರೂಪಾಯಕ ಐವತ್ತ ಅರವತ್ತರ ಅವೀ
ಐವತ್ತರ ತರ ಅವ್ರಿ
ಹ್ಮ
ಅದು ಚಂದ್ರಗೋಡ ಆದೇನ್ರಿ ನಿಂಬಲ್ಲಿ
ಹಾಗ ಹ ಚಂದ್ರಗೌಳ್ಡ್ ಆದ್ರೀ
ಚಂದ್ರಗೋಲ್ಡ ಆನಂದ್ ಆನಂದ್ ಯಾವ ಬ್ರಂಟತ್ ರೀ
ಆನಂದ್ ಎರಡವ್ರೀ
ಹ ಒಂದು ಕೇಸರಿ ಪ್ಯಾಕೆಟ್ ಅದ ಇನ್ನೊ ಒಂದ್ ಯಾವ್ದದ್ರೀ
ಅದೇನೋ ಆನಂದ ಡಬಲ್ ನೈನ್ ಆದದ್ರೆ
ಹಾ ಹೌದ್ರೆ ಇದು ಕೇಸರಿ ಪಾಕೆಟ್ ಇದ್ದಿದ್ದೆ ಬಿತ್ತರಿ ಏನ್ ಬೇರೆದ್ ಬಿತ್ತ
ಕೇಸರಿ ಪ್ಯಾಕೆಟ್ ಇರದ ಬಿತ್ತು
ಹ್ಮ್ ಇಳುವರಿ ಚಲೋ ಬರ್ತದ್ರೀ ಅದು
ಹೂ್ರೀ ಅದಕ್ಕೆ ಹಚ್ಚಿವ್ರರಿ ಏನ್ ಮಾಡ್ಬೇಕು ಮತ್ ಹೋಗ್ಯದ್ರ ಸುಮ್ ಕುಂತೇವಿ
ಎಲ್ಲ ಹೋಗ್ಯವ್ರಿ ವಾಸಲಿನನು ಮಳಿ ಹೆಚ್ಚಾಕಂದ್ ಯತ್ರಿ ಈ ಸಲನು ಮಳಿ ಚ್ಚಾಯನು ಹೋಗಂಗ ಅ ಕಮ್ಮಾಕಿ ಅಂದ್ರ ಹೋಗಂಗ ಕಾಣತಾರ
ಏನ್ ನೋಡಕ್ತ ಒಂದು ಸುದ್ದರದ
ಮತ್ತೇಏನ್ ಬಿತ್ತರಿ ಮತ್ತ ಏನ್ ಬಿನ್ರಿ
ಹಾ ರ
ಮತ್ತೇನ್ ಬಿತ್ತರಿ
ಮತ್ತ ತೊಗರಿ ಬಿತ್ಬೇಕಂತ ಆದ್ರೆ ಮೆಣ್ಸಿನ್ಕ ಸ್ವಲ್ಪ ಬಿತ್ಬೇಕಂತಾದ್ರ
ಮೆಣಶಂಕನು ಬೆತ್ರರನ್ನುವು
ಹ್ಮ ರೀ
ಮೆಣ್ಸಿನ್ಕಾಯಿಗ ಏನ ಲಾಾಗೋಡಿ ಬಾಳ ಬರ್ತಂತ ಕಪಟ್ಟಿ ಒಲ್ರಿ
ಮಳೆ ಅದು ಚಲೋ ಇತ್ತ ಅಂದ್ರೆ ಎಲ್ಲಾ ಲಾ ಲಾಭ ಬರ್ತದ ರ
ಹ್ಮ್ ನೀರು ಎಷ್ಟು ತಿನ್ಕೊಂಡ ಬಿಿಡ ಹಕ್ರ ಅದಕ್ಕ
ಅದಕ್ ತಿಂಗಗಳಿ ಒಂದ್ಸಲೀ ತಿಂಗಳಗ್ ಒಂದ್ಸಲ ನಲ್ವತ್ ದಿನಕ್ ಒಂದ್ಸಲ
ಹ್ಮ್ ತೆಂಗಳಗ ಒಂದ್ಸಲ ಸರ ಎಣ್ಣೆ ಹೆಂಗ್ ಉಡ್ಬೇಕ್ರಿ ಅದಕ್ಕ ಏೋ ವಾರ ವಾರ ಉಡಿಬೇಕಂತಲ್ಲ ಎಣ್ಣಿ
ಹ ಎಣ್ಣೆ ಎಂಟು ದಿನಕ್ಕ ಒಂದ್ಸಲ ಅ್ರ
ಎಂಟು ದಿನಕ್ಕೆ
ಏನ ಗೊಬ್ಬರ ಅದುೂ ಹಸಿ ಡಿ ಎ ಪಿ ಕೊಟ್ಟಿವ ಅಂದ್ರೆ ಒಂದ ತಿಂಗಳ ಬಿಟ್ಟು ಒಂದ್ ಇದಲ್ ನಲ್ವತ್ತೈದು ದಿನ ಬಿಟ್ಟು ಕೊಡ್ಬೇಕ್ರೀ
ನಲ್ವತ್ತೈದ ದಿನ ಬಿಟ್ಟು ಒಂದ್ ಮಾತ್ ಕೊಡ್ಬೇಕೇನ್ರರಿ
ಹ ಅದಾದ್ಮ್ಯಾಗ ಅದಾದ್ಮ್ಯಾಗ ಮೂವತ್ ದಿನ ಇಪ್ಪತ್ ದಿನ ಬಿಟ್ಟು ಬಿಟ್ಟು ಕೊಡ್ಬೇಕು
ಹೌದ್ರಾ
ಹ್ಮ್ ಪಸ್ ಡಿ ಎಪಿ ಕೊಟ್ಟಿಂದು ನಲ್ವತ್ತೈಐದು ದಿನ ಉಡಕ್
ಹೌದ್ರಾ
ಹ್ಮ ರೀ
ಹೈರಾಣದ್ರಿ ಅಂದ್ರ ಎಲ್ಲಾ
ಹ್ಮೀ
ಹ್ಮ್ ನಿಮ್ ಕಡೆಗ ಏನ್ ಕ್ಯಾನಲ್ಗನಲ್ಲ ಅನ್ರಿ
ಅವ್ರಿ ಕಾನಡ ಅವ್ರಿ ಅಂದ್ರ ಒಂದ್ರಡು ವಳಕ್ ಜಾಾಯಿಂಟ್ಲ್ರವು
ಹ್ಮ್
ಹ್ಮ
ಅದ ಏನ್ರರಿ ನಿಮ್ ಮೂರ ಹಳ್ಳ ಏನ್ ನೀರ್ ಬತ್ತ ಬಿಟ್ಟದಲ್ರಿ ನೀರ್ ಎಲ್ಲಾ ನೀರ್ನ ನೋಡ್ದೇವ್ರಿ
ನೋಡ್ಬೇಕ್ರಿ ಮತ್ ಮಳೆ ಇಲ್ಲ ಏನ ಇಲ್ಲ
ಹೌದೌದ್ರಿ ಪೂರಾ ನಿನ್ನ ನೋಡ್ದವ್ರಿ ನಿನ್ನ ನೋಡ್ತೇವ್ರೀ ಪೂರ ಎಲ್ಲಾ ಬತ್ತ ಬಿಟ್ಟದ್ರಿ ಎಲ್ಲಾ ಕ್ಯಾನಲ್ಲು ಬತ್ತ ಬಿಟ್ಟಾವ ಹಳ್ಳನು ಬತ್ತ ಬಿಟ್ಟಾವ
ಮತ್ತ ನೀ ಬಡ್ಲ್ರ ಅವರು ಡ್ಯಾಮ್ ನಿಂತ ಮತ್ ಮಳೆನೂ ಬರ್ಲ ಅದ
ನಾವ್ರ ಬಾಳ ಇರೋಣದ್ರಿ ರೈತ ಪರಿಸ್ಥಿತಿ ಬಾಳ ಅರ ಸ್ಲ
ಅವರ
ನಿಮ್ ಕಡಿ ಮೊರಮ್ಮ ಹಬ್ಬ ಚಲೋ ಮಾಡ್ತಾರನ್ರರಿ
ಹ್ಮ್ ಮಾಡ್ತಾರೆ
ಹ್ಮ್ ನಿಮ್ ಸುತ್ತಮುತ್ತ ಹತ್ತಳ್ಳೆ ಮೂರಮ ಯಾವ್ ಚಲೋ ಆತರಿ ಯಾವ್ ಊರ್ದಾಗ ಚಲೋ ಆಗ್ತರಿ
ಸಾತಿಗಡ್ರಿ
ಹೆಂಗದ್ರಿ ಸಾತ್ಗಡದಾಗ
ಚೊಲೋ ಅ ಆದ್ರಿ ಅಲ್ಲಿ ಏನಲ್ಲಾ ಮಂದಿ ದುನಿಯದ್ ಬರ್ತಾರ ಎಲ್ಲಾ ಸುತ್ತಮುತ್ತಳ್ಳಿದ ಮಂದಿ ಓ್ತರೆ ಬಾಳ ದೂರ ದೂರ ನಿಂತನ ಬರ್ತಾರೆ
ಹ್ಮ್ ಅಲ್ಲಿ ನಮ್ಮ ಮಂದಿದವ್ರಿಗೆ ಅದೇವ್ರ ಬರ್ತಂತಲ್ರಿ
ಅವ್ರ ಮತ್ತಾರ ಇದ್ರೀ ಬಡಗರ ಅವ್ರಿಗೆ ಬಡೆ ಸ ಬಡಿಯ ರಂತಾದರಿ
ಹ್ಮ್
ಹ್ಮ್ ಅವ್ರಿಗೆ ಬತ್ತ ಹೇಳ
ಹೌದ್ರಾ ಪವಾಡ್ ಮನುಷ್ಯಾರ ಆರಾಮ ಚಲ್ರ ಹೋದು ರೀ ಹ್ಮ್ ಹೋಗಿದ್ರಿ ಅನ್ರಿ ನೀವು
ಇಲ್ರರಿ ನಮ್ಮ ಪಾಪ್ಪ ಅವ್ರ ಹೋಗಿರ್ರಿ ನಿನ್ನ
ಹಾ
ಹೋಗಿ ಎಲ್ಲಾ ನೋಡ್ಕೊಂಬಿ
ಹಾ ಹೌದನ್ರಿ ಯಾಕ ಪ್ರಜ್ವಲ್ ಅವ್ರು ಹಚ್ಲಕ ಹಾರೇ ಪಣ
ಹೌದ್ರಿ ಏನತ್ರಿ
ಮೂರು ಆಯ್ತ್ ತೋರಿ ಮತ್ ಅಷ್ಟತಿನ್ ತವ್ರರಿ ನಿಮ್ಗ ಸರಿ ಇಡಂದ್ರರಿ ಆಯ್ತಾಯ್ತು
ಹ